ಅ ನಾನಾ ಆರಾಮಜಿದಿ
ಮರಾಮದರಿ ಏನಲ್ಲ
ಆಯ್ತ ಓಟ ಆಯತ್ೀ
ಆತ
ಆಯ್ತ್ರಿ ಹಂಗಾದ್ರ ಆರಾಮಲ್ರಿ ಎಲ್ಲಾರ ಅಕ್ಕ ನಮ್ಮ ಅಕ್ಕ ಅವ್ರ ಆರಾಮಲ್ರಿ
ಅವರರಾಮ ಮಾಡ ನೀ ಅವ್ರ
ನಾಾವನ್ ಆರಾಮಿದ್ದೇವಿ ನೋಡ್ರಿ ನೀವ್ರೀ
ನಾನ್ು ಆರಾಮ ಇದ್ದಿದ್ದ
ಆಯ್ತ್ರಿ ಹಂಗಾದ್ರ ಹ ಮಕತ್ತ ಒನ್ಾಡತಾವ್ರೀ ನಿಮ್ಮ ಮನೆ ಕಡೆಗೆ
ಬಳವಾಂಗ
ಮಾಡತ್್ರೆ ಆಯ್ತು ಯಾರಗ ಹುಷಾರಿಲ್ಲ ಅಂತಂದ್ರಲ್ರಿೀಣ್ಣ
ಹಲ
ಆ ಯಾರಿಗೆ ಹುಷಾರಿಲ್ಲ ಅಂತನ್ರಿ ಆ್ರ
ಆ ಪರ್ಸನ ಆಯ್ತ ಅಂತ್ರಿ
ಹೌದ್ರಿ
ಅವರಿ
ಹಾ ರಿ ಕೊಯ್ದಾರ ಏನ್ ರಿ ನೆನ್ನೆ ಐತಿ ಇವತ್ತ್ ಐತಿರಿ
ಬಳ್ತ
ಆಯ್ತು ರಿ ಹಂಗ ಯ ಎನ್ ಮಾಡಕತ್ ರಿ
ನನ್ನ ನೋಡ್ರಾ ಸುಂಕು ಟುಂಕು
ಸುಮ್ಮನೆ ಕುಂತಿರ್ರಿ ಆಯ್ತ್ ಇದ್ದಾಂಗಾದ್ರೆ
ಎಲ್ಲ ಮಾಡಡ
ಹಂ ಅಪಾರ್ಗ್ ಹುಷಾರ್ ಐತ್ ರಿ
ಸರಯ್ತು
ಏ ಒಲಿಬಿದ್ದಾವನು ರೀ
ನಾಕ್ ಒಲಿಬಿದ್ದಾವ್ ರಿ
ಹಾ ರಿ
ನಾಕ್ಒಲಿಬಿದ್ದವ್ ರಿ
ನಾಕ್ಒಲಿಬಿದ್ದವ್ ರಿ
ಹಾ ರಿ
ಹ್ಮಾ ನಾಕ್ ಎಲ್ಲಿ ತೋರ್ಸಿವ್ರಿ ಯದಗಿರಿ
ಹು ರ್ರಿ ಯತ್ಗಿರಿ ಶಾಮಾ ಅಸಪ್ ಆಸ್ಪತ್ರಿ
ಆಯ್ತಾ ಎಷ್ಟು ತಾ ಬಾಳ್ ಬಿಲ್ ಎರಿಸ್ತಾನ್ ರ್ರಿ ಅನೂರುರು
ಇಪತ್ಸಾವ್ರ ಆಗೆತ್ ರೀ ಸಾಯ್ಬಕ್ಕನಾ ಹಿಂಗಲ್ಲ ಮಳೆಲ್ಲ ಏನಲ್ಲಾ
ಆ ರೀ
ಬರ
ಅದ್ರೆ ಪುಲ್ ರೇಟ್ ಎರ್ಸನ್ ಏನ್ರಿ ಸಣ್ಣ ನೋಡುಗ ಪಾಪ ಹಂಗ ಆಬಡದಿತ್ರಿ
ಅವ್ರು ಬಡವರ ಮಂದಿಗೆ ಯಾರ್ ಕಲಾಸ್ ಮಾಡ್ತಾರ್ರಿ ಹಿಂಗ ಅದ್ರೆ
ಯಂಗೆ ಬರ್ತ್ತಾರ್ರೀ ಕಲಸ್ ಮಾಡ್ತಾರೆ ಆಯ್ತನ
ಹ್ ರಿ
ಆ ರಿ ಏ ಓಟ ಐತ್ರಿ ಇಟ್ಟು ವಡ್ಸ್ಕಂಡ್ಬರಕ್ ಹೋಗಿರನ್ರರಿ
ಬದ ತ ಚಾರ ಕುರೆ ಧಕಾನಗಾರ
ಅವ ರಿ
ನ ರಿ
ಎಮ್ ಮಾಡಕತ್ತರಿ
ಕುಂತಿರಿ
ಮರ್ರ ಮಕ್ಳು ಆರಾಮಿಲ್ಲ ಅಂತ್ ಅಲ್ರಿ
ತೋಷ ಬಂದಿರುವುದಕ್ಕೆ ಅದಕ್ಕೆ ಒಂಚೂರು ಜೋಡಿಸಿಕೊಂಡು ಬಂದಿದ್ದೇವೆ
ಮತ್ತೆ ಯಾರಯಾ ಯಾರಗಾ ನಾ ನಮ್ಮ್ ಅಪ್ಪಗ ಅರಮಿಲ್ಲ ರಿ
ತೋರ್ಸ ಮಂದಿವ್ ರಿ ಸ್ವಲ್ಪ ಎಲ್ಲರಿಗು ಅರಮಿಲ್ರಿ ನನು ಇಲ್ಲ ಏನ್
ಹ್ಮುರಿ ಚಲ್ ನಡ್ದಾವ್ ನೋಡ್ರಿ ನಿಮ್ಬೂ ರೀ
ತೆರೆ ನ ಆತವ್ರಿ ಏನ್ ಮಳೆ ಎಲ್ಲ ಪೀಳಲ್ಲ ಹಂಗ್ಲ ಅಂಗ್ಲ ಇದಲ್ಲ ಹೊಲ ಎಲ್ಲ ಏನ್ ಮಾಡ್ತೇ ಏನೋ
ಮಳೆ ಬರಕದ್ದೇನ್ರೀ
ಮಾಡಾಗದ ಏನ್ ಮಾಡ್ತಾ ಬಿಡುತ್ತೋ
ನಮ್ ಕಡೆ ಸ್ವಲ್ಪ್ ಜೀಿನ ಜೀಿನ ಓದರ್ತಿರಿ ಇವಾಗ ಸ್ವಲ್ಪ್ ಹಯದ್ರಿ ಇವಾಗ
ಬರಿ ಮಾಡ ಆಗಿದೆ ನೋಡ್ರಿ ಅಷ್ಟೆ
ಹ್ಮ್ ಹ್ಮ್ ಮಳೆ ಬರ್ಬೇಕಲ್ರರಿ ಹಂಗಾದ್ರ ಪಾಡ
ಎ ತಂದ್ರ ರೈತ ಮಕ್ಕಳ ಬಾಳಯರುನಾತ್ರಿ
ಹ ಉಡ್ವ ಹಂಗ ಇದ್ದಟ್ರಿ ಎಲ್ಲ ಸಾಲ ಆಗದ ಮಂದಿ ಸಾಲಕ್ಕೆ ಹತಾರ ಬಡ್ಡಿ ಕೊಡ್ರಿ ಗಂಟ ಕೊಡ್ರಿ ದಿಸ ದಿಸ ಮನಿಗೆ ಬಂದ ಹತಾರ
ಹ್ಮ ರೀ
ಹ್ಮ್ ನಂಬನ್ನು ಹಾಗ್ಯಾದ್ರಿ ಹೆಂಗೆ ಸಾಲ
ಎಷ್ಟು ಲಕ್ಷ
ಐದ್ ಲಕ್ಷ ಆದದ್ರೀ ಇವಾಗ ಒಂದ ಕಟ್ಟೇನ್ರೀ ಇನ್ನು ನಾಲ್ಕು ಅವ್ರಿ
ನಮ್ದು ಎಂಟು ಲಕ್ಷ ಸಂಂಜಲ್ ಮಂಜೆ ಸಂಜಲ್ ಮಂಜೆ
ಆರಿ
ಆಯ್ತ ಹಂಗ್ರ ಭಾಳ ಮನೆ ಕಟ್ಟು ಸಲಾಗ ಆಯ್ತಲ್ರಿ ನಿಮಗೆ ಆ್ದಲ್ಲ ಅಲ್ರಿ
ಮರೆ ಮನೆ ಕಟ್ಬೇಕಾಯ್ತು ನಿಮಗ
ಹ್ಮ ಉಲ್ಕಂದ್ರ ಆಯ್ತತರೀ ಅದಲ್ಲ ಎಕ್ಕ ಹೊರ್ಸ್ಬೇಕ್ರೀ
ರೀ
ನಾವೆಲ್ರೀ ಜೋಪಡಕಂದ ಬ್ಯಾಡ ಕಡೆ ಇದ್ದ ನೋ್ರಿ ಏನ್ಲ್ ಮಾಡೋಡ್ರಿ ಇವಾಗ ಗಳವಾಡಕೋಗಿ ಬಂದಿ್ರಿ ಬಂದಿವವ್ರಿ ಹಗಿದ್ರೆ ಅಲ್ಲಿ ಯಾಕೋಗಬಿಟ್ಟು ಗಡಿ ಮಾಡಡ್ದಿ ಇವತ್ತ ಅವಲ
ಹಾ
ಹ್ಮ್ ಅದ ಹೊಳ್ಕಾಣತಿದವಿ ನೋಡ್ರಿ
ಹ ನಾವ್ನ್ರೀ ಕೆಳಗೆ ಓಡ್ದ್ ಬಂದೀವ್ರಿ ಸ್ಧಣಗೋಡ್ನ ವಲ
ನಿನ್ನೆ ಸ್ಕೂಲ್ಗ ಹೋಯಿದ್ರೆ ಏನ್ರೀ
ಹೋಗಿದ್ದೀರಿ
ನಿಮ್ಮ ನಿಮ್ಮ ಅಣ್ಣವರು ಆರಾಮ್ರೀ
ಎಲ್ಲ ಆರಾಮಾರ್ರಿ ನಿಮ್ ಕಡೆಗ್ರಿ
ನಮ್ಮ್ ಅಕ್ಕರ ಮಾಡ್ರಿ
ಬರ
ಹ್ಮ್ ಹ್ಮ್
ಎಲ್ಲ ಆರಾಮ್ರಿ ನೀವ್ ರಿ
ಮಾಾವನು ಆರಾಮಿದ್ದು ನೋಡ್ರಿ
ನನ್ನಡ್ದ
ಒಣದು ಆಾಕ್ಳ ಮೆಣಸದ್ರೆ ಭಾಳ ಹೈರೋಣ ನಮ್ಮನ
ನೋಡ್ರಿ ಬರವ ಅಲ್ಲ ಮಳೆ ಬರ ಈಗನ್ ಬರೋಗ ಹಾ ಹರಲ್ಲ ನಲ್ದಾಗ
ಹೌದ್ರಿ ಮಳೆ ಬಂದ್ರ ಬೆಳಿತವ್ರೀ ಅವನ್ ಹಾಗೆಲ್ಲ ನಾವ್ ನೀರ್ ಕುಡ್ಲಿಕ್ ಮೈತ್ ನಡಿತೀವನ್ೀ ನೇರ್ ನೀೇರ್ ಅಂತೀರಿ ಅವಕ್ ನೀೇರ ಎಲ್ಲಾರ ಆಯ್ತ್ ರೀ ಮಳೆ ಬರ್ಕಂದ್ರ ಬರತವ್ರಿ ಆಯ್ತ್ ಗಿಡ ಹ ಹ್ಮ ರೈತರ ಮಕ್ಕಳ ಹೆಂಗ್ ಮಾಡಕ್ರೀ ಇವಾಗ ಬಾಳ ಹರಣದ್ರಿ ಹೆಂಗ್ ಮಾಡಕ್ರೀ
ಎ ಮಾಡಕತ್ತಿರಿ ಅಪ್ಪ
ಹ್ಮ್ ಭಾಳ ಇರೋಣಾದ್ರೆ ಏನು ಮಾಡಕದ ಏನು ಮಾಡಕ
ನಾವ್ಯರ ಅಂತದ ನೋಡ್ರಿ ಅದು
ಮೂನ್ನೂರ ರಿ
ನನ್ ಮಾಡತೊಂಡ್ರಿ ಮುಂದ ಬತ್ತ ಹೂಲ್ದು
ಮುಂದೆ ಹೆಂಗೆ ಮಾಡ್ತಾರೀ ಆಯ್ತು ತಜ್ಗಾಯ್ಕು ಬೆಂಗಳೂರ್ಗ ಅವಕತ್ೀ
ಹೋಾ ಹಂಗ ಹಪ್ಪ ರೂಪಾಯಿ ಅಂಗರಿ
ಹಾ ಏ ಎಿ್ರೀ ಮಳೆ ಬರ್ಲಾರ ನಾವ ಮಕತ್ರಿ ಮಳೆ ಬಂದ್ರ ಒಂದ್ ರಟ್ಟಿ ಭಗವಂತ ಮತ್ತ ಮಳೆ ಬರಲಿಕ್ಕ ನ್ರ ವಾದವರ್ಸಂತತ್ರ ವಾದವರ್ಸತ್ರ ಹಚ್ಚ ಹೊಡ್ದ ನೋಡ್ರಿಮ್ಮಳಿ
ಹಊರ ನಮ್ಮ ಊರಾಗ ಹೋದವರ್ಸ ಎಲ್ಲ ಬೀಳ್ಬುದ ನಾಳ ಒಲಬಳ
ಹಾ ರಿ
ನಲವತ್ತ ಎಕ್ರ ಮಾಡೋ್ರ ಎಂಬತ್ತ ಎಂಬತ್ ಜನ ಬರ್ತರಿ ದಿವಸ
ಆ ವರ್ಷ ಅಂತ್ ಮಳೆ ಹಚ್ಚ ಹೊಡತ್ರಿ ವರ್ಷ ಏನಲ್ ನೋಡ್ರಿ ಲಾಸ್ ಆಗ್ಯಾವ ಅಲ್ಲ ಲೂರ ಅವನೋಡ ತರ್ರಿ ಎಲ್ಲ ಅಣ್ರ
ಮಳೆನೋದ ನವತ್ತೈಿನಲ್ಲಿ ಎಷ್ಟು ಆಯ್ತು ನೋಡ್ರಿ ಹೊಲನಲ್ಲಿ ಅಷ್ಟ ಆಯ್ತು
ಹೌದ್ರೀ ಹಂಗ ಆಗೋಣ ಭಾಳ ಮನುಷ್ಯ ಹೀಿಗೆ ಅದುದುದಗೆತ್ೀ ಹೆಂಗೆ ಮಾಡ್ತ್ೀ
ಾನ್ ಮಾಡಕಲ್ಲ ರಿ
ಹ್ಮ ಏನ್ ಮಾಡಾಕತ್ತಿರಿ
ನ ಸುಂಂತ ಕುಂತ ಅಲ್ಲ ಚಂತ ಆಯತ್ ಬಟ್ಟದ
ಂ ಆಂಗಾ
ಹ್ಮ್ ಆ ಶಿರ್ಸಾಲಿಗೆ ಆರಾಮಿಲ್ಲ ಅಂತಲ್ರಿ ಆರಾಮ ಇದ್ರಿ
ಹಾ ನಾನ್ ಮಾಡೋುವ
ಪೋಟ ಬಿುಟ್ಟಿದ್ರ ನೋಡಿ ನೂಳ ದೊಡ್ಡದಾದ್ರೆ ರೊಕ್ಕ ಎಲ್ಲ ಅಂತ ಸಾಲ ಕೆಳ್ಕತ್ತಾರೀ ಯಾರ ಬಿಲ್ ಕೊಡಗಲ್ ಏ ಮಾಡ್ತಾರ್ರೀ ನಾವು ಅದು ಬ್ಯರೆ ಹಚ್ಚ ಬೆಳೆವಲ್ಲವ್ರೀ ರೈತರ ಮಕ್ಳಿಗೆ ಹೆಂಗೆ ಮಾಡೋ
ಏನ್ ಮಾಡತವ ನೋಡ
ಹನ ಅಲಗೆ ಡ್ರೈವರ್ ಗಳ ಬೆಳಿತವಂತ್ರಿ
ಹೂಂ
ಹಾ ಅದನ್ನ ಲ ಆಾಸ ಆಐತ್ ಎಲ್ಲಾರು ಮತ್ತೆ ಬೆಂಗಳೂರು ಹೋಗಣಕ್ ಬೆಂಗಳೂರು ಹೋಗಕತ್ರಿ ಏನ್ ಮಾಡ್ತ್ರ ಮಳೆ ಬರುವೋಂದ
ನಮ ಬೆಂಗಳೂರು ಹಂಗ ಏನು ಊಟ ಹೋಗಲ್ ಏನ ಹೋಗಲ್ದ್ರಿ ಎಲ್ಲ
ಹೆಂಗೋದ್ರಿ ಮಳೆ ಬರ್ಲಾರಗ
ಹೆಂಗತ್ತಲ್ರರಿ ಚಿಂತೆ ಅಂತ ಹೊಲ ಲಾಸ್ ಆದ್ರ ನಾ ಏ ಮಾಡಕ್ ಎಲ್ಲಿಗ ಹೋಗಬಕ್ ರಿ ಅಲ್ಲ ಬಾಳ
ನಾಲ್ಕು ಎಕರೆ ಹೊಲ ಇದೆ ರಿ ಹ್ಮ ಒಂದ್ ಲಕ್ಷ ಕೇಳಕತ್ತರಿೀ ಕೊಟ್ಟ ಒಂದ್ ಲಕ್ಷ ಹೊಲಗನ್ನ ಮಳೆ ಬರವದಲ್ರಿ ಅಮ್ಮ ಮಾಡಕ್
ಹ್ಮ್ ಭಗವಂತ ಗೊತ್ತಬಕ್ಳ್ರಿ ನಮಗ್ ಗತ್ತಾದ್ರಿ ಹಂಗ
ಮಳೆ ಬಂದ್ರ ಊರಾಗ ಬೆಂಗಳೂರು ಹೋಗ್ಬೇಕ್ರಿ
ಆ ಅಷ್ಟೇ ಮಾಡಬೇಕು
ನಾನ್ ಅಷ್ಟು ಮಾಡ್ಕೊಂಡು ಮಾಡಡಿದ್ರ
ಆ
ನಲ್ಲ ಮಾಡಡಂದು
ಏನ್ ಇಲ್ ನೋಡ್ರಿ
ಊಟ ಆಯ್ತ್ರಿ
ಹೂ ರಿ
ಹಾ ಏನೋ ಮಾಡ್ರಿ ಊಟ
ಏನು ಇಲ್ರಿ
ನನ್ ಫೋನ್ ನ ಚಾರ್ಜ್ ಇಲ್ಲ ಅಣ್ಚಾ
ಆ ರಿ
ಏನ್ ನಡದ್ರ
ಏನಲ್ ನೋಡ್ರಿನಿ ಬದ್ರ
ಹ್ಮ ಆ